ಹಲೋ
ಹ್ಮ ಏನಪ್ಪಾ ಏನ್ ಮಾಡ್ತ ಸರಿಯಾ
ಉತ್ತಿನ ಸಮಮ್ಮ ದೇವತ
ಹ್ಮ್ ದೇವ್ರದಾರಾರ
ಹ
ಸಂಡೆ ಇವತ್ತು ಎಲ್ಲಿ
ಇಲ್ಲ ಇಲ್ಲ ನಟ ಮಾಡದ ವಾಲ ಪ್ರ ಹದಸ್ ಮತ್ತೆ ಊರ್ ಕಡಕ್ಕೆವ ಬರ
ಹ ಟ್ವೆಂಟಿ ಫೋರ್ಗೆ ಹೋಗ್ಬೇಕು ಮತ್ತೆ ಈ ಒಂದು ಕಿರಣ ಬರ್ಡೇ ಇತ್ತು
ಹ್ಮ
ಎಲ್ಲೆಲ್ಲೋ ಸೆಲೆಬ್ರೇಟ್ ಮಾಡ
ಹಾ
ಯಾರು
ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸೆಲೆಬ್ರೇಟ್ ಮಾಡೋರು ಅಂತ ಅವನೇ ಹೇಳಿದ್ದ ನಿನ್ನೆ
ಎಲೆಕ್ಟ್ರಾನ್ಕ್ ಸಿಟಿಲ್ಲಿ ಕಿರಣನ ಬರ್ಡೇ ಸೆಲೆಬ್ರೇಟ್ ಮಾಡೋರಂತೆ ಇವರು ಧನಂಜಯ ಅವರು
ಜ ಮತ್ತು
ಮತ್ತೆ ಅವರು ಇದಾರಲ್ಲ ಗ್ಯಾಂಗ್
ಹ್ನು ರಾಜಶೇಖರ ಇಂದಲ್ಲ ಅಲ್ಲಿ
ಇಲ್ಲ ಇಲ್ಲ ರಾಜಶೇಖರ್ ಇಲ್ಲ ರಾಜಶೇಖರ್ ಒಂದಿನ ಏನೋ ನೈಟ್ ಬೇಕು ಅಂತ ಮೀಚಲ್ ಫೋನ್ ಮಾಡಿದ್ದಂತೆ ಮೊನ್ನೆ
ಮರುಸಿರನ್ನು
ಹಾ ಹಾಗಲ್ಲಾ ನನಗು ಬೇಕು ಅಂತ ಹೇಳಿದಂತೆ
ಅರ್ಕಣ
ಮತ್ತೆ ಅವನು ಮಾತಾಡ ಬರ್ಡೇಗು ವಿಶ್ ಮಾಡಿಲ್ಲ ಅಂತೆ
ಹ್ಮ್ ಅದಕ್ಕೆ ಮತ್ತೆ ಮುಂಚ್ಕೊಂಡದೆ ಏನದು ಹಮನೆ ಇತ ಹಟತರತ
ಇಬ್ರು ಇಬ್ರು ಏನ್ ಗೊತ್ತಾ ಇಬ್ರು ಜಗಳ ಆಡ್ತಾರೆ ಮತ್ತೆ ಇನ್ನುಬ್ರು ಒಂದ್ ಹಾಕ್ತಾರೆ ಅವರು
ಹ್ಞೂ ಅದೇ ನಾು ಸುಮ್ಮನೆ ಮದ್ದ ಪಾಪ ಅಂದಕೊಂಡು ಸಿನಿಮಾ ಅದು
ಹ್ಮ
ಮತ್ತ ಹಬ್ಬಕ್ಕ ಏನ ಹೋಗಲ್ಲ ಅವ್ರಿಗೆ
ನೆಕ್ಸ್ಟ್ ಯಾವ್ದ್ ಹಬ್ಬ ಇದೆಯಲ್ಲ ಯಾವ್ದು ದೀಪಾವಳಿ ಇದೆಯಲ್ಲ ಅವಾಗ
ದೀಪಾವಳಿಂದ ಗ್ರ್ಯಾಂಡ ನಿಮ್ದು
ಹ್ಮ್ ದೀಪಾವಳಿ
ಏನು ಬಾರಿ ಜೋರ ಏನು ಫೇಮಸ್ ಏನು ಫೇಮಸ್ ಅಂತ ನೀವು ಓರಿಯಏನ ಹೊಡ್ತೀರ
ದೀಪಾವಳಿ ಹೋರಿ ಏನು ಇಲ್ಲ ಅದು ಫುಲ್ಲ ಡ್ಯಾನ್ಸು ಫುಲ್ ಹದ್ನೈದು ದಿನ ಡ್ಯಾನ್ಸ್ ನವರಾತ್ರಿಯಲ್ಲಿ ಡ್ಯಾನ್ಸ್ ಮಾಡ್ತ ಉತ್ತರ ಗೊತ್ತ
ಹ್ಮ್
ಅದ್ ತರ ಹದ್ಿನೈದು ದಿನ ಫುಲ್ ಹ್ಮ ಹದ್ಿನೈದು ದಿನ ಇಲ್ಲು ಡೈಲಿ ನೈಟ್ ಡ್ಯಾನ್ಸ್
ಕ ದಿಸಿೇ ದಿಸಿ
ಹ್ಮ್
ಸರ ಆ
ಹ ಇಲ್ಲ ಇಲ್ಲ ಇಲ್ಲ ಹದನ ದಿವಸ ಎಲ್ಲ ಆಗಲ ಪರ ಎಲ್ಲ ಅವಾಗ ಒಂದ್ ಎರಡ್ ದಿನ ಮೂರ್ ದಿನ ಅಷ್ಟೆ ಫೈನಲ್ ಫೈನಲ್ ದಿನ ಇರುತ್ತಲ್ಲ ದೀಪಾವಳಿ ಅದು ಲಕ್ಷ್ಮೀ ಪೂಜಾ ಏನ ಇರುತ್ತಲ್ಲ
ಜನ್ಲಕ್ಷ್ಮೀ ಪೂಜೆ
ಹಾ ಅವತ್ತುೂ ಒಂದ್ೆರಡು ದಿನ ಅವಾಗ್ಲ
ಅವತ್ತ ಅಲ್ಲಿ ಹೋಗ್ತೀಯ ಎರಡು ದಿನಕ್ಕೆ
ಹ್ಮ್ ಒಂದೆರಡು ದಿನಕ್ಕೆ ಅಷ್ಟೇ ಅವಾಗ ನಮ್ದು ಗ್ರ್ಯಾಂಡ್ ಒಂಥರ ಈಗ ಊರು ಸೆವೆಂಟೀನ್ ಅವರ್ಸ್ ಅತ್ರ ಬೇಕು ಹಾ
ಸರಿ ಸರಿ
ಹ್ಮ್
ವರ ನೀನು ನಿನ್ ತಮ್ಮಿ ಇಬ್ಬ್ರ ಒಟ್ಟಿಗೆ ಹೊದಿರಾ
ಹ್ಮ್
ಹೃದಿಸದ
ಹಾ ಪ್ರತಿ ಅವನು ಜಾಸ್ತಿ ಹೋಗ್ತಾನ ನಾನು ಹೋಗಲ್ಲ ಅಷ್ಟೊಂದು
ನೀಟ ಪಿ ಮಂತನ
ಇ ಟೈಮ್ ಅಂತ ಇಲ್ಲ ಅವನು ಏನಾದ್ರೆ ಅವು ಗಣೇಶ ಹಬ್ಬ ಹೂ ಹೂ ಮಾಡ್ದಾಗೆಲ್ಲ ಹೋಗ್ತಾನ ಅವನು ಅವ ಎಲ್ಲ ನಾನ ಹೋಗಲ್ಲ ಹಏ ನಾ ಏನ್ ಹೋಗಿ ಮಾಡ್ಲಿ ಈಗ ಅವರು ಹುಡ್ಗುರು ಸರ್ಗೊತ್ತ ಚಿಕ್ಕ ಚಿಕ್ ಹುಡ್ಗುರು ಮಾಡ್ತಾರೆ ಸಣ್ಣ ಸಣ್ಣ ಹುಡುಗರು ನಾ ಹೋಗಿ ಏನ್ ಮಾಡದು ಹಾ
ಲಕ್ಕಿದ್ದ ನಾಭ ಆಗ
ಅವು ಸಣ್ಣ ಹುಡುಗರು ಮಾಡ್ತಾರೆ ದೊಡ್ ಹುಡುಗರು ಏನೋ ಸಪೋರ್ಟ್ ಮಾಡ್ತಾರ ಅಷ್ಟೆ ಅದಕ್ಕೆ ಅಲ್ಲಿ ದೊಡ್ಡ ಹುಡುಗರು ಯಾರು ಹೋಗಲ್ಲ ಏನಾದ್ರು ಪ್ರಾಬ್ಲಮ್ ಇದ್ರೆ ಪ್ರಾಬ್ಲಮ್ ಅಂದ್ರೆ ಏನೋ ದೊಡ್ಡದು ಏನ್ ಕೆಲ್ಸ ಇದ್ರೆ ಮಾತ್ರ ಅವ್ರಗ್ ಹೇಳ್ತಾರೆ ಅವಾಗ ಮಾಡ್ತ ತ ಇಲ್ಲಾಂದ್ರೆ ಎಲ್ಲಾ ಇದು ಸಣ್ಣ ಹುಡುಗರೆ ಮಾಡ್ತಾರೆ ನಮ್ಮ್ ಏರಿಯಾದಲ್ಲಿ ಗಣೇಶ ಹಬ್ಬ ಮತ್ತೆ ನಮ್ ಹಾ ಸೊ ಅದಕ್ಕೆ ದುಡ್ ಹುಡ್ಗರು ಬೇರೆ ಕಡೆ ಕೆಲ್ಸ ಮಾಡೋಕ ಹಂಗಿಂಗ್ ಹೋಗೋರೆ ಅವರು ಬರಲ್ಲ ಇನ್ನು ನಾವು ಹೋಗಿ ಯಾವ್ದೇ ಅಲ್ಲಿ ಯಾರ ಇರ್ತಾರೆ ಒಂದ್ ಇಬ್ರು ಮೂರು ಅವ್ರೇ ಹೆಲ್ಪ್ ಮಾಡ್ತಾರ ಅಷ್ಟೆ
ಅದಕ್ಕೆ ತಾನೇ ಹೇಳ್ತೀದಿದ್ದು
ಹಾ
ಈ ಗಣೇಶ ಕೋನಸ್ತೀರ ಲ ಕುಣ ಕುಣಿತ ಎಲ್ಲ ಇಲ್ಲ ಕುಣಸ ಬಾ ಅದು ಇಟ್ಲ ಕುಣಸ
ಹ
ತೇ ಇಲ್ಲ ಐತಲ್ಲಾ ಮುಂಚೆ ಊರಲ್ಲಿ ಇತ್ತು ಊ ಬರರ್ಕು್ಫ
ಹ್ಮ
ಈ ಸತ ಇಲ್ಲ ಇತ್ರವು ಫ್ಯಾಮಿಲಿ ಅದಕ್ಕೆ ಇಲ್ಲ ಬಾಕು ಬಿಡೋಣ ಅಂತ ಅಂತ ಸರಿ ಆಯಿತು ನ ಇದ್ರೆ ಗೊತಂದು ಅ ನ ನ
ಅವ್ರ ಏರಿಯಾದಲ್ಲೂ ರೂಮ್ ನೋಡ್ ನೋಡ ಕೇಳಿದೆ ಅಲ್ಲೂ ಸಿಗ್ಲಿಲ್ಲ ಕಣ
ಅವರೇ ಅವರ ಎಡೆ ಪತಾರ ನೀ
ಯಾವ್ ಕಡೆ ಬರ್ತವಾರೆ
ಜಿಗನ ಕಡೆ ಜಿಗನ ಕಡೆ ಸಿಗಲ್ವಾ ಫ್ಯಾಮಿಲಿ
ಹಾ ಚಿಗನಿ ಕಡೆ ಸಿಗುತ್ತೆ ನೋ ಪ್ರಾಬ್ಲಮ್ ಬಟ್ ಏನ್ ಗೊತ್ತಾ ನೆಕ್ಸ್ಟ್ ಅಲ್ಲಿ ಒನ್ ಕ್ಯಾಂಪಸ್ ಮೂವ್ ಆದ್ರೆ ಆ ಕಡೆನೇ ಚೆನ್ನಾಗಿರುತ್ತೆ
ಅಕಡೆ ನಿಮ್ ಕ್ಯಾಂಪಸ್ ಕಡೆ
ಒಂದ ಕ್ಯಾಂಪಸ್ ಕಡೆ ಅಲ್ಲ ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಮುಂದೆ ಈ ಕಡೆ ಯಾವವುದೋ ಹೆಬ್ ಗುಡಿ ಅದಾವದೋ ಅಲ್ಲಿಂದ ಹತ್ರ ಆಗತ್ತಲ್ಲ ಇಲ್ಲಿಂದ ಮತ್ತೆ ಜಾಸ್ತಿ ಆಗತ್ತೆ
ಅಂದ್ರೇ ಬನ್ನೇರುಗಡ್ತಿಂದಾನೇ ಜಾಸ್ತಿ ನ ಸ ಇದರಿಂದ ಜಗನಿಯಿಂದಾನೇ ಜಾಸ್ತಿನಾ
ಹ್ಮ ಮತ್ತೆ ಅಲ್ಲೇ ಹತ್ರ ಆಗತ್ತೆ ಅಲ್ಲಿ ಅಂದ್ರೆ ಬೇಗ ಹೋಗ್ಬೋದು ಅಲ್ಲಿಂದ ಏಳು ಎಂಟು ಕಿಲೋಮೀಟರ್ ಅಷ್ಟೇ ಆಗತ್ತೋ
ಹ ಕ್ಯಾಂಪಸ್ ಹ ನಾನೇ ದೂರ ಅಕೊಂಡಿದ್ದೆ ಈಗ ಜಿಗಣಿ ಮೇಲೆ ಹೋಗ್ತಾರೆ
ಜಿಗಣಿ ಜಿಗ್ ಇಡೀ ಮೇಲಿಂದ ಹದ್ನಾಲ್ಕು ಕಿಲೋಮೀಟರ್ ಆಗುತ್ತೆ ಹದ್ನೈ ಹದ್ನಾಲ್ಕು ಹದ ಮೂರು ಹದರಡು ಆ ತರ
ಹ್ಮ್
ಬಟ್ ಅಲ್ಲಿಂದ ಏಳ ಎಂಟು ಕಿಲೋಮೀಟರ್ ಅಷ್ಟೆ
ಎಂಗರೆ ಈಗ ಎಲೆಕ್ಟ್ರಾನಿಕ್ಸ್ ರಿಪೇರ್ ಜಿಗ್ನಿ ಮೇಲೆ ಬಂದವಲ್ಲ ಡೈರೆಕ್ಟ್ ಹಂಗ್ಯ
ಹಂಗೆ ಹೋಗ್ತದೆ ಹಂಗೆ ಹೋಗ್ಬೋದು
ನಿನ್ ತಮ್ಮ ಅಲ್ಲಿ ಅನ್ಕಂಪಲ್ ಹೋಗಿ ಎಷ್ಟು ದಿನ ಆಯ್ತು.
ಅವನ್ ಆಲ್ರೆಡಿ ಆರ್ ತಿಂಗ್ಳ ಆಯ್ತಿ ಈಗ ನ್ಯೂ ಇಯರ್ಕ್ ಇತ್ತ ಮೂವ್ ಹ ನ್ಯೂ ಇಯರ್ ಅವಾಗಲ್ಲ ಮೂವ್ ಆಯ್ತಲ್ಲ ಅದು ಫಸ್ಟ್ ಅಥವಾ ಸೆಕೆಂಡ್ ಟೈಮ್ ಅವಾಗ ಹೋಗಿದ್ದ ನಾನ್ ಏ ಇಲ್ಲಿಂದ ಇವಿ ದೂರ ಆಗತ್ತ ಇಲ್ಲಿಂದ ಒನ್ ಅವರ್ ಅದು ಹೋಗಕ್ ಒನ್ ಅವರ್ ಬರಕ್ ಒನ್ ಅವರ್ ಹೋಗ್ಬಿಡತ್ ನೋಡ
ಪ್ರಿಯ ಒನ್ ಅವರ ನಮಗೆ ಇನ್ ಎಷ್ಟು ನಮ್ದು ಅಲ್ಲಿ ಒನ್ ಅವರ್ ಆಯ್ತದೆ ನೀನ ಇರದಕ್ಕೆ ನಿನ್ನ ಅಂತ ಒನ್ ಅವರ
ಎಲ್ಲವರು ನೆಲ್ಲಿಗೆ ಎಷ್ಟವರಗ ಗೊತ್ತಾ
ನಲ್ಲ ಇಂದು ನಂದು ಏನು ಒಂದು ಅರ್ದ ಗಂಟೆ ಹೆಚ್ಚು ಕಮ್ಮಿ
ಹಾ ನಾನ್ ಬರ್ ದಿದ್ದೆ ಸಾಕ ಈಗ ಕಾಣಸಾನ ಇಲ್ಲ ನೈಟು ಕಾಣಸಲ್ಲ ಏನಿಲ್ಲ ಅವನು
ಕೆನ್ಸ ಗಿಸ್ಸ್ ಬಿಟನ ಎ ನ್ಕತೆೆ
ಹಏ ಗೊತ್ತಿಲ್ಲಪ್ಪ ಕಾಣ್ಸೇ ಇಲ್ಲ ಇವನ್ ಮಂಜಾನ ಕೇಳ್ತಾನೆ ಎಲ್ಲ ನಲ್ಲಸ ನಲ್ಲಸ ಕಾಣ್ತಾನೆ ಇಲ್ಲ ಅಂತ
ನೈಟ್ಲ್ ಎಲ್ಲ ಸಮ
ಹಾ ಐ ತಿಂಕ್ ರಜಾ ರಜಾ ಹಾಕಿದ್ದಾನೆ ಯಾಕಂದ್ ಅವತ್ತೊಂದ ದಿನ ಫಸ್ಟ್ ಶಿಫ್ಟ್ ಬಂದಿದ್ದ ಮೀಚಲ್ಲಿ ತಗೊಂಡು
ಹೌದ ಹೌದು ಅಭಿಣ್ಣನ್ ಕೇಳ್ತೀನಿ
ಹ್ಮ ಬೋನಗೆ ಮ್ಯೂಚಲ್ ತಗೊಂಡಿದ್ದ
ಅದೇ ಅವತ್ತು ಬಂದಿದೆ ನಾನ್ ನೋಡ್ದೆ. ಅದಾದ್ ಮೇಲೆ ಕಂಡಿಲ್ಲ. ನಾ ನೈಟಲ್ಲಿ ಇರ್ಬೋದು ನಾನ ಜಿ ಹಾಕ್ಸಿನಿಲ್ಲ ಇದಿದ್ದೀನಲ್ಲವಾ ಅದಕ್ಕೆ ನೈಟಲ್ಲಿ ಇರ್ಬೋದು ಕಮ್ಮಿ ಇ
ರಜಾ ರಜಾ ಆಕೌಂಟರು ಬಹ ಭಾವಸ ಹ್ಮ್ ಮತ್ತೆ ಮಧ್ಯಾಹ್ನ ಏನ ಊಟ ಸ್ಪೆಷಲ್ ಏನ ಚಿಕನ್ ಮಟನ್ ಏನ ಮಾಡ್ತಿಯಾ ಹಾ ಇವತ್ ಸಂಡೆ ಬೇರೆ ಸು ಹ ಊರಲ್ಲಿ ಇದ್ರೆ ನಾವ ಅಪ್ಪ ಈ ಬೆಳಗ್ನೆೇ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅದೇ ಚಿಕನ್ ಮಟನ್ ಏನ ತರದ ಇತ್ತ ಅಂದ್ರೆ ಬೆಳಿಗ್ಗೆನೆೇ
ಎಷ್ಟು ಜನ ಇರೋದು ನಿಮನ್ಯಾ.
ನಾವವು್ ನಾಲ್ಕ್ ಜನ ಅಣ್ಣತ್ತಮ್ಮ ನಾವ್ ಅಪ್ಪ ನಮ್ಮ್ಅಮ್ಮ ನಮ್ಮ
ನಾಲಕ್ ಜನನ
ಹಾ ನಮ್ಮ ಅನ್ನ ವೈಫು ನಮ್ಮ ಅಜ್ಜಿ ಅಷ್ಟೇ. ಆದ್ರೆ ಹಹ ನಾಮ್ ಅಪ್ಪ ಅಮ್ಮ ಆ ಏನಂತಾರೆ. ಅವರು ಜಾಸ್ತಿ ಏನು ತಿನ್ನಲ್ಲ ಆದ್ರೆ ನಮಗೋಸ್ಕರ ಅವರು ಜಾಸ್ತಿ ಇಲ್ಲ ಜಾಸ್ತಿ ತಿನ್ನಲ್ಲ ತಿನ್ನಿಲ್ಲ ಅಂದ್ರೆ ನಮಗೋಸ್ಕರ ಮಾಡ್ತಾರೆ ಅಷ್ಟೆ.
ನಾನ್ವೆೆಜ್ಾ
ಹಾ ನಾವ ನಮ ತಮ್ಮ ಒಬ್ನ ಇದಿದ್ದಾನೆ ವಿತೌಟ್ ನಾನ್ ವೆಜ್ ಊಟಾನೇ ಮಾಡಲ್ಲ.
ಯಾರ ಇವ್ನಾ ಇನ್ನೊಬ್ನ ಅವನ್ ಎಷ್ಟ ಏಜ್.
ಹ್ಮ
ಅವನ್ಗೆ ಏಜ್ ಎಷ್ಟು.
ಅವಂದು ಟ್ವೆಂಟಿ ಒನ್ ಆತರ ಇರುವ. ಇವು ನಾನಂದ್ ಹತ್ರ ಇವಾಗ ನನ್ ಜೊತೆ ಇದ್ದನಲ್ಲ ಅವ್ನು ಲಾಸ್ಟ್ ಎಲ್ಲೆರ ಕಿಂತ ಚಿಕ್ಕವನು ನನ್ ಕಿಂತ ಸಣ್ಣವ್ನ ಅವನು ಇನ್ನೊಬ್ು. ಇವನ್ ಲಾಸ್ಟ್ ನನ್ ಜೊತೆ ಇದ್ದಾನಲ್ಲ. ಹ್ಮ ಹಾ ಅಲೋ.
ಮತ್ತ ಇವನ್ ನಾನನ್ ನಿನ್ನೆಸ. ಇನ್ನೂ ಹಬ್ಬ ತಮ್ಮವನಂದರೆ.
ಹಾ ಟೋಟಲ್ ಅಣ್ಣ ಒ ಇಬ್ರು ಇಬರು ತಮ್ಮ.
ನಾಲಕ್ ಜನ
ಹ್ಮ್ ನಾಲಕ್ ಜನ.
ಬದ ನೆಕ್ಸ್ಟ್ ನಿಿಂದೆ
ಮ್ಯಾಚ್ ನಂದ ಅವಾಗಿಂದ ಪ್ರೈಜ್ ಇರು ಆದ್ರೆ ತಳ್ಕೊಂಡಿದ್ದೀನಿ. ಗೊತ್
ನಮಸ್.
ಹಾ ಹ ಹ ಹ